ಹೇಳ್ರಿ
ಹಾ ರೀ ಏನ ಇಲ್ಲ ನೋಡ್ರಿ ರಿ ಇನ್ನ ಟೈಮ್ ಆಗಿಲ್ರರಿ ಕೆಲ್ಸಾ ಮಾಡ್ಬೇಕಂತ ಮಾಡಿದ್ದೆ ಅದೇ ನಮ್ಮ ಮಮ್ಮಿ ಅವರು ಹಚ್ಚಿದ್ರೀ ಫೋನ್ ಅದಕ್ಕ ಫೋನ್ ಕಟ್ ಮಾಡ್ದೇ ರೀ ಫೋನ್ ಹಂಗ ಹಾ ರೀ ಏನ್ ನಿನ್ ಏನ್ ನಡ್ಸಿರಿ
ಏನಿಲ್ಲ ನೋಡ್ರಿ ನಾನು ಹೋಗಿ ನಮ ಲಕ್ಕಿಗೇ ಬಿಸ್ಲಗ್ ಆಗ್ಬಿಟ್ಟಿತ್ರಿ ಅದು ಬಿಸ ಬಿಸಿಲು ಬಂದ್ಬಿಟ್ಟಿತ್ತು ಹೋಗಿ ನೆಳ ಕಟ್ಟೆ ಹಾಕಿ
ಹಾ
ಮತ್ತ ಅದಕ್ಕ ನೀರ್ ಕುಡಸಿ ಬಂದೆ
ಹೌದ್ರಿ ಹಾ ಹಾ ಹಾ ಮತೇ ರಿ
ಮತ್ತ ಏನಿಲ್ಲ ನೋಡ್ರಿ ಹೇಳ್ರಿ ಏನಾದ್ರು ಒಂದು ಇವಾಗ ಏನಾದ್ರು ಟೈಮ್ ಆಗಿದೆ ಸಾಯಂಕಾಲ ಏನಾದ ಚಾರ್ಜು ತಿನ್ಬೇಕು ಅನ್ಸಕತ್ವಾ
ಇಲ್ಲರರಿ ಮಾಡ್ಬೇರಿ ಹಿಟ್ಟ ಕಲ್ಸನ್ರರಿ ನಾನು ಸುಮ್ಗ ಗೋಧಿ ಹಿಟ್ಟನೆೇ ಇದ ಸ್ವಲ್ಪ ಮೈದಾ ಇಟ್ಟ ಮಿಕ್ಸ್ ಮಾಡಿ ಉಪ್ಪು ಖಾರ ಅರಿಶಿ ಅರಿಷಿನ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಆ ಕರಿಬೇವು ಸ್ವಲ್ಪ ಸಣ್ಣದಾಗ ಮಿಕ್ಸ್ ಮಾಡಿ ಹಿಂಗೆಲ್ಲಾ ಕಟ್ ಕಟ್ ಮಾಡಿ ಚಪಾತಿ ತರ ಮಾಡಿ ಹಿಂಗ್ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಎಣ್ಣೆ ಕರಿಬೇಕಂತ ಹ್ಮ್ ನೆನ್ಸಿಇಟ್ಟಿನ್ ರೀ ಹ ಅದೇ ಹ ಖಾರ ಉಪ್ಪು ಸ್ವಲ್ಪ ಅಜ್ವಾನ ಅದ್ರೆ ಸೋಡಾ ಪುಡಿ ಹಾಕಿಲ್ ನೋಡ್ರಿ
ಸೋಡಾ ಹಾಕ್ಬಡ್ದ್ರಿ ಸೋಡಾ ಹಾಕಿದ್ರ ಮೆತ್ತಗಾಗ್ ಆಗಬಿತದ್ರೀ
ಹೌದ್ರಿ ಚಲ ಆಯ್ತತ್ ತಗೋರಿಿ ಬರೀ ಉಪ್ಪುಂದ ಹಾಕೇನ್ರಿ
ನಿಂಗ ಏನ್ ಸೌಂಡ್ ಕೇಳತ್ತದ
ಇಲ್ಲರಿ ಏನು ಕೇಳಾಗತ್ತಿಲ್ಲ
ಫ್ಯಾನ್, ಅದೇ ಕರೆಂಟ್ ಇಲ್ಲ. ಅಂದೆಲ್ಲ ಗುಯಿ ಏನಾಗತ್ತೆ. ..
ನಿಮ್ದ, ಯೂನಿಟ್ ಏನುರಿ. .
ರೀತೀ, ಕರೆಂಟ್ ಹೋದ್ಗಳ ಅದು ಸೌಂಡ್ ಬಲಕ್ ಚಲೋ ಆಗುತ್ತದೆ, ಕೇಳಲದಲ್ಲ. ..
ಆ, ಬರತ್ರಿ ಸೌಂಡ್ ಅದೇನ ಗುಯಿ ಅಂತತ್ದ್ರರಿ ಮತ್? ತನಿಗು ತಾನೇ ಆಫ್ ಹೋಗುತ್ತಾಧಾರಿ. ...
ಹೌದಾ! ...
ಹಾ, ಇರ್ಲಿ ಬಿಡ್ರಿ ಮತ್ತೇರಿ? ..
ಮತ್ತ, ಏನಿಲ್ಲ ನೋಡ್ರಿ ಹೇಳ್ಬೇಕು ..
ಅದನ್ನೇ, ಅದನ್ನೇ, ಸ್ವಲ್ಪ ನೆನ್ಸಿಟು ... ತಿನ್ನುರಿ, ಮತ್ತ ಆಮೇಲೆ ಸ್ವಲ್ಪ ಕಟ್ ಮಾಡಿ! ಸ್ವಲ್ಪ ಒಂದ್, ಎರಡು, ಒಂದ್ ಹತ್ತು ಹದಿನೈದು ನಿಮಿಷ ಸ್ವಲ್ಪ ಗಾಳಿ? .. ಹಿಟ್ಟು, ಎಣ್ಣೆ ಹಾಕಿದ್ರಪ್ಪ ಅಂದ್ರೆ ಚಂದ್ ಉಬ್ಬತಾವ? ...
ಹ್ಮ್, ಹ್ಮ್, ಹ್ಮ್. ...
ಹಾ, ಅದಕ್ಕೆ ಸುಮ್ಮನೆ! ಮಾಡಿದ ಅಂತ ಹೇಳಿ? ....
ಮಾಡ್ರಿ, ಮಾಡ್ರಿ ಚೊಲೋ ಆಗ್ತವಾ! ಅದ್ರ ಇರ್ತಾರಾನೇ ಸ್ವೀಟ್ ಏನು ಮಾಡ್ತಾರ ನೋಡ್ರಿ? ....
.. ಅದನ್ನೇ, ಮಾಡಿ ಎಣ್ಣೆ ಕರದು, ಸಕ್ಕರೆ ಪಾಕದ ಎದ್ದ್. .. ತೇಗಿಬೇಕು, ಅಷ್ಟೇ ಅಲ್ಲ ....
ಹಂಗಲ್ರಿ, ಹಂಗಲ್ಲ, ಹಂಗಲ್ಲ? ... ಅದು, ಗೋಧಿ ಹಿಟ್ಟು, ಮೈದ ಹಿಟ್ಟು, ಈಗ ಜರಡಿ ಹಿಡ್ಕೊಂಡ್ ಕೀಸ್. .... ಸರಿ, ಹ್ಮ್ಮ್, ಅದು .. ಬೆಲ್ಲ, ಇರತ್ತಲ್ಲ ಬೆಲ್ಲ, ಒಲೆ ಮ್ಯಾಗ ನೀರಿ ಇಟ್ಟು ಬೆಲ್ಲ ಅದ್ರೊಳಗ, ಹಾಕಿ ಕರ್ಗಸ್ಕೊಂಡು. ... ಕೊಂಡು ಆ ನೀರ್ ಹಿಟ್ಟಿಗೆ, ಹಾಕಿ ನಕೊಂತರಿ ...
ಅದು, ಗುಲ್ಗುಲೆ! ...
ಹ್ಮ, ಏನು. ಹಹಹಹಾ ... ಗುಲ್ಗುಳೆ, ಅಂತೀರ ನೀವು? ... ಸ್ವೀಟ್, ಬಜ್ಜಿ ಅಲ್ಲರಿ, ಅದು ನೀ ಹೇಳ್ತಲ್ಲಾ? ... ಹಂಗೆ, ಕಟಿ ಕಟಿನೆ ಆತವು ಶಂಕರ್ ಪೋಳೆ ಏನೋ ಅಂತಾರೆ, ಅವರು, ಹಾ ...
ಶಂಕರ್, ಪೋಳೆ ಆಂಡ್ರೆಯೇನುರಿ, ಹಾ, ಹಾ! ಹಾ. ...
ಬೆಲ್ಲದ, ನೀರ್ ಅದಕ್ ಹಾಕಿ ಬೆಲ್ಲ ಸುಮ್ಮನೆ ಕರಿಗಿಸಿಕೊಳ್ಳುತ್ತಾರೆ ಪಾಕು ಏನ್ ಮಾಡಲ್ಲ? ! .. ಸುಮನೆ, ಕರ್ಗಿಸಕೊಂಡಿ ಅ. ... ನೀರು, ಹಿಟ್ಟಿನೊಳಗ ಹಾಕಿ ಕಲ್ಸಿ! ಹಂಗ್ ನೀ ಚಪಾತಿ ಹೇಳಿದಲ್ಲಾ, ಹಂಗೆ ಚಪಾತಿ. .... ಚಪಾತಿ, ಮಾಡಡಿಗೆಸಿಂದ, ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ. ... ಹ್ಮ್, ಕರೀತಾರ ನೀ ಹೇಳಿದ್ ಖಾರದು ಆಯ್ತು ಇದು ಸ್ವೀಟ್ ಆಯ್ತು ನಿಮ್ದು ಚೆನ್ನಾಗಿದೆ ..
ಅಂದ್ರೆ, ನಾನು! ... ನಿನ್ನೆ ಯೂಟ್ಯೂಬ್ ಅಲ್ಲಿ ನೋಡ್ದೇರಿ! ಶಂಕರ್ ಕೊಳೆನ್ ಮಾಡ್ಬೇಕು? ಅಂತ ಆದ್ರೆ ಅವ್ರು ಬ! ... ಬರೀ, ಮೈದಾ ಒಂದು, ತಗೊಂಡಿದ್ದಿದ್ರಿ ...
ಮೈದಾನೂ ಹಾಕ್ತಾರ, ಗೋಧಿನೂ ಹಾಕ್ತಾರ ಬರೀ! ಮೈದಾ, ಆದ್ರೆ ಟೇಸ್ಟ್ ಆಗೋಲ್ಲ, ಗೋಧಿ ಹಿಟ್ಟು ಹಾಕಿದ್ರೆ ಟೇಸ್ಟ್ ಆಗ್ತದೆ? ...
ಅಂದ್ರೆ, ಗೋಧಿ ಹಾಕಿದ್ರೆ, ಸ್ವಲ್ಪ ಕಲರ್ ಬರುತ್ತೇ ಏನ್ರೀ, ಕಾರುಗ ...
ಹಾ, ಕಲರ್ನು ಬರ್ತದೆ, ಟೇಸ್ಟ್ ಆಗ್ತದೆ ...
ಹೌದ್ರಿ, ಅಂದ್ರೆ ಗೋಧಿ, ಬಟ್ ನೀರ್ ಹಾಕಿ ಕಲ್ಸ್ಕೋಬಾರ್ದಂರಿ, ಬರೇ ಅದು ಪಾಕನೆೇ ಹಾಕ್! .... ಸುಮ್ನೇ, ಹಾಕೊಂಡ್ ಕಲ್ಸ್ಕೋಬೇಕಂತ್ರಿ? ....
ಹಾ ಮತ್ತ ನಾ ಏನ್ ಹೇಳತೇನಿ! ಬೆಲ್ಲ ಹಾಕಿ ಮೊದ್ಲು ನೀರಿಟ್ಟು ಅದು ಅದ್ ಬೆಲ್ಲ ಹಾಕಿ. ... ನೀ, ಕರ್ಗಿಸಕೋಬೇಕಾ? ..
ಹಾ, ರೀ? ...
ಒಂದ್ ಸ್ವಲ್ಪ ಹಾಕ್ಬೇಕು! ಬಾಳೆನಿಲ್ಲ, ಚಾ ಕುಡಿಯಷ್ಟು, ಕಪ್ ನೀರ್ ಹಾಕಿ ಬೆಲ್ಲದೊಳಗ ಅದು ಬೆಲ್ಲ ಎಲ್ಲ. ... ಎಲ್ಲಾ ಒಳಗೆ, ಮೇಲ ಕರ್ಗಿದ ಮ್ಯಾಗ ಅದನ್ನ ಹಿಟ್ನಾಗ ಹಾಕೊಂಡ್ ಕಲ್ಸ್ಕೋಬೇಕ್ರಿ? ...
ನೋಡ್ರಿ, ಹಾ. ...
ಒಲೆನಾಗಾ, ಹಾಕೊಂಡ್ ಕಲ್ಸ್ಕೊಂಡ್! ಒಂದ್ ಸ್ವಲ್ಪ ಇಲಾಚಿ ಪುಡಿ ಹಾಕ್ಬೇಕ್ರಿ. ... ಹ, ಚಂದಾಗಿಷ್ಟ. ... ಚಪಾತಿ ಹಿಟ್ಟಿನ ತರ ಕಲ್ಸಿ, ಚಪಾತಿ ಮಡಗಸನ್ ಕೊರ್ದು ಎಣ್ಣೆ ಹಾಕಿ ಕೊರಿಬೇಕು. ...
ಹಾ, ನೋಡು? ..
ನನ್ ನಮ್ಮಮ್ಮಿ ಮಾಡ್ತಿದ್ಲ್ೀ ನೀವ್ ಹೇಳಿದಿಗಳೆ ಅದನ್ನೇ ನೆಲ್ಪಂತತ್ ನನ್ಗ
ಇದ ನೋಡ್ರಿ ಆಐತ್ರಿ ಮೈದಾ ಇಟ್ಟ ಐತ್ರಿ ಮನ್ಯಾಗ ಗೋಧಿನೂ ಐತ್ರಿ ಎರಡು ರೀತಿ ಮಾಡ್ಕೋಬೋದ್ರಿ ಈ ಕಡ್ ಬೇಕಂದ್ರ ಆದ್ರೂ ಎಣ್ಣಿ ನೋಡ್ರಿ ಎಣ್ಣಿ ಬೇಕಕ್ ನೋಡ್ರಿ ನಿಮ್ಮ ಅಣ್ಣ ನಾನ್ ಮೊದಲು ಎಣ್ಣ್ ದೇಡ್ ತಿಂಗಳು ತನ ಮಾಡ್ತಿದ್ದೆ ಒಂದ್ ಪಾಕೆಟ್ ನ ಇವಾಗ ಅದು ಇದು ಕರ್ಗೆ ಮಾಡಿದ್ರ ಅಂತಂದ್ರೆ ಇಷ್ಟ ಜಲ್ದಿ ಖಾಲಿ ಆಯ್ತಾ ಎಣ್ಣಿ ಅದ ಹೆಂಗ್ ಮಾಡ್ಕೊಂತಿಂದಿ ಅದ ಹೆಂಗ್ ಮಾಡ್ದಿನ ನಾವು ಇಬ್ರಿಗೆ ಅಡಿಗೆ ಅಂತ ಜತನ್್ರರಿ ಅಣ್ಣ
ಎಏಡು ತಿಂಗಳು ಮಾಡ್ತರ ನೀವ ಒಂದ್ ಪಾಕೆಟ್ ಎಣ್ಣಿ
ಅಂದ್ರೆ ನಾನ್ ಹ ಅಂದ್ರೆ ನಾ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ರಿ ಸ್ವಲ್ ಸ್ವಲ್ಪ ಹಾಕ್ತೀನ್ರಿ ಎಣ್ಣಿ ಚಿಕ್ಕ ಚಿಕನ್ಗ ಮಟನ್ಗ ಆಲ್ರೆಡಿ ಅದು ಎಣ್ಣಿಗೆ ಅದು ಕೊಟ್ಟಿರ್ತಾರೀ ನಮ್ಮಗ್ರೀ ಮಾಮ
ಹ್ಮ್ ಹ್ಮ್ ಹ್ಮ್
ಇರ್ತಲ್ಲ ಅದು ನಮ್ಮ ಮಾಮನೆ ಕೊಟ್ಟಿರ್ತಾರಲಿಲ್ಲ ಆ ಮ ಅಂದ್ರ ಅದ್ರ ಎಣ್ಣ ನೀರ್ತೇತ್ರಿ ಅದಕ್ಕ ಸುಮ್ ಒಂದೇ ಸ್ಪೂನ್ ಹಾಕ್ತನ್ರಿ ಸ್ಕೂನ್ ಆಗಿ ಯರ್ದ ಕರ್ದ ಅದೇ ಇಣ್ಣ ಬರ್ತೈ ಇದ್ರಿ
ಏನ್ ಇದು ಚರ್ಬಿ ಅಂತಾರಲ್ಲ
ಚರ್ಬಿ
ಕರಿಿಗೆ ಎಣ್ಣ
ಹ ಜಾಸ್ತಿ ಅದನ್ನೇ ಜಾಸ್ತಿ ಮಾಡದು ೆ ಯಾವಾಗೋ ಒಂದೊಂದ್ಸರಿ ಅಂದ್ರೆ ದಿನ ಮಾಡ್ತನ್್ರ ಅದನ್ ಜಾಸ್ತಿ ಏನ್ ಹಾಕಲ್ಲ ಒಂದಂದ್ಸ ಸಾರಿನ ಚಮಚಾ ಸಾರಿನ ಚಮ್ಚ ಹಾಕ್ರೆ ತಿಂಗಳ ತನ ಹಾಚ್ ಬರ್ತದ್ರೀ ಅಷ್ಟೇ
ನಮ್ಮ ಮನೆಗೆ ಒಂದು ಒಂದು ಪಾಕೆಟ್ ಎಣ್ಣೆ ಒಂದು ವಾರನೇ ಬರ್ತದೆ ನೋಡಿರಿ
ಹ ದನ್ನ ಒಂದಂಗ ಪಾಕ ಇಡ್ತಾ ಇರ್ತೀರಿ
ವಾರಕ್ಕೊಂದು
ನೀನ್ನವ ಒಂದ್ ದೊಡ್ ಕ್ಯಾನನ್ ತಂದ್ ಬಿಿಡ್ಬೇಕಿಲ್ರರಿ
ದೊಡ್ಡದ ಬಾಕ್ಸ್ ತರ್ತಾರ ಅದೊಳಗ ಹತ್ತು ಹನ್ನೆರಡು ಪಾಕೆಟ್ನೆ ಇರ್ತಾವ ಒಳಗ
ಹೌದ್ರಿ ಏ
ಅಂತ ತಗೊಂಡ್ ಬರ್ತಿವಿ ಒಂದ್ ತಿಂಗ್ಗಳು ಭ ಬರಲ್ಲ ಅದು
ಹ್ಮ ಅಲ್ಲರೀ ಅದು ದೊಡ್ಡ ಬಾಕ್ಸ್ ನಾಗ ನಿಮ್ ಎಲ್ಲ ಪಾಕೆಟ್ ಬರ್ತಾವಲ್ಲ ನಾ ಏನಂದೆ ನಿಮ್ ದೊಡ್ಡ ಡಬ್ಬಿ ಬರ್ತಿತ್ತಲ್ರಿ ಅದ ಒಂರ ಗಿಾಟಿದ ಏನೋದದು ಸೀಲಿಿನ
ಅದು ಬರ್ತದಲ್ಲಾ ಅದು ಸುರ್ಕೊಳಕ ಗಂಗಿಲ್ಲ ಹಣು ಮಕ್ಕಳ ಮನೆಯಾಗ
ಹ ಇಲ್ಲ ರೀ ಅದನ್ ಹಾಗೆ ಒಂದ ಕಿಡ್ಲೆ ಹಾಕೋ ಹಾಕೊಂಡಿಟ್ರ ಮುಗಿ ಬಿಡತೈತಿ ಒಬ್ಬ್ರ ಯಾರ ಗ್ ಮಕ್ಳ ಹಾಕಿದ ಇಟ್ರೆ ಹೋಗ್ ಬಿಡತತ್ ಮುಗಿದ್ ಬಿಡ್ತದಲ್ಲ
ಹಂಗ ತರಲ್ರಿ ಪಾಕೆಟ್ ಒಂದ್ ಬಾಕ್ಸ್ ಇರ್ತೈತಲ್ಲಾ ಬಾಕ್ಸ್ ಹತ್ತು ಪಾಕೆಟ್ ನಾನ ಎರಡ್ ಪಾಕೆಟ್ ರೀ ತವ್ರ ಅತ್ತೇರ್ತವನ್ನು ಎಷ್ಟ ಅದೇನ್ರೀ ನನ್ ಗೊತ್ತಿಲ್ಲ ಇವರು ರೇಷನ್ ತಗೊಂಡ್ ಬರ್ತಾರಲ್ಲಾ ಒಂದ್ ಡಬ್ಬಿ ಹಾಕ್ಸ್ಕೊಂಡ್ ಬಂದ್ಬಿಡ್ತಾರ ಅದು ಒಂದ್ ತಿಂಗಗಳು ಭಿ ಬರಲ್ಲಾ ಜಲ್ದಿನೇ ಖಾಲಿ ಆಗ್ಬಿಡ್ತಾವ ಹತ್ತು ಪಾಕಿ ಇಟ್ಟಿರ್ತಾವ ಹಂಗೆ ನಮ್ ಮನ್ಯಾಗ ಬಾಳ ಎಣ್ಣಿ ಕತ್ ಮಾಡ್ತವ್ರಿ
ಹತ್ತು ಪಾಕೆಟ್ ತಿಂಗಳ ಅಂತಂದ್ರೆ ಮೂವತ್ತು ದಿನ ಹತ್ತು ಒಬ್ಬ
ಜಗ್ಗಿ ಖರ್ಚು ಮಾಡ್ತೀವಿ್ ನಾವು ಹೆಣ್ಣಿ
ನೋಡ್ರಿ ಹಿಂಗಂದ್ರೆ ಹೆಂಗ್ರಿ
ಅಂದ್ರೆ ಬಾಳ ಕರಿ ಐಟಮ್ ಜಾಸ್ತಿ ಚಿಕನ್ ಮ ಮಟನ್ ಜಾಸ್ತಿ ಮಾಡ್ತೀವಲ್ಲ ಹಂಗಾಗಿ ಬಜ್ಜಿ ಮತ್ತ ಅಂತ ಇಂತ ಏನು
ಇದಾಗಲ್ರರಿ ಈಡ
ಹ್ಮ್ ಹಾಗಲರಿ ಸ್ವಪ ಜಗ್ಗಿ ಮಂದ ಇದೀವ್ ನಮ್ಮ್ ಮನೆಗ್ ಐದ ಆರು ಮಂದಿ ಆಐತಿೇವ
ಐದಾರ ಮಂದಿಗೆ ಮೂರ್ ದಿನ ರೀ ಒಂದ್ ಪಾಕೆಟ್
ಎಣ್ಣೆ ಹಾಕದೆ ಬಾಳ ಹಾಕತೆವ ನಾವ ಎಲ್ಲಾ ಅಡಗಿ ಮಾಡಿದ್ರುನು ಬಿ ಎಣ್ಣಿ ಹಿಂಗ ಮ್ಯಾಲ ತೇಲಿ ಇರ್ಬೇಕು ಅಂದ್ರೆ ಟೇಸ್ಟ್ ಆಗ
ಅಯ್ಯೋ ನಮ್ಮ್ ಮನೆಗೆ ಎಣ್ಣೆ ಇತ್ತಪ್ಪ ಅಂದ್ರರು ಕಲಾಸೆ ಮಾಡ್ತಾರ ಎಣ್ಣಿ ಮ್ಯಾಲ ತೇಲಬಾರದ ನಮ್ಮ ಮನ್ಯಾಗ
ಹ್ಮ ಒಬ್ಬೊಬ್ಬರ ಮನ್ಯಾಗ ಒಂದ ಒಂದ್ ತರ ಇರ್ತ
ಅದಕ್ಕೆ ನಮ್ದು ಎಣ್ಣಿ ಸೇವ್ ಆಗುತ್ತ ತಿಂಗಳ ತನ ಬರ್ತದ ಒಂದ್ ಇಪ್ಪತ್ ಇಪ್ಪತ್ತ ಇಪ್ಪತ್ತ ದಿನ ತನ ನೋಡ್ರಿ ಲಾಸ್ಟ್ ಇಪ್ಪತ್ತು ದಿನ
ಹ್ಮ್ ಹ್ಮ್ ನಮ್ದ ಹಂಗಿಲ್ಲ ಸುಮ್ ಮುಂದೋಡಿ ಹಾಕದ್ದೇ ಹಾಕದ ನಮ್ಮ್ ಅತ್ತಿ ಬೈತಿರತಾಳ
ಹ ನಂದ್ ಇಪ್ಪತ್ ದಿನ ಅಂದ್ರೆ ನಿಮ್ದ ಹಬ್ಬ
ಬಾಳ ಬಾಳ ತಿನ್ನತಿವ ನಾವ
ನೀವ ರೀ ನೀವ ಬರ ಹತ್ತು ಪಾಕೆಟ್ ನಾನು ಎಷ್ಟು ಎಂಟು ತಿಂಗಳ ಮಾಡ್ಬೋದು
ವಡಾ ಭಜಿ
ಹಾ ಹಿಂಗೆಲ್ಲ ಮಾಡಿದ ಅದ ಕಂಪಲ್ಸರಿ ನಾವ್ ಅಂತಾವೆಲ್ಲಾ ಮಾಡಲ್ಲರಿ
ಕಬಾಬ್
ಹ್ಮ್
ಇಗೆಲ್ಲ ಮಾಡ್ತಿರ್ತಿತೆವಿ
ಕಬಾಬ್ ಮಾಡ್ತರಲ್ರರಿ ಅದು ಬ್ರೆಡ್ ಮನ್ಯಾಗ ಉಳಸಿರ್ತಿರಲ್ಲ ಅದನ್ನ ಹಂಗ ಬಿಸಲಾಗಿಟ್ಟ ಪೌಡರ್ ಮಾಡಿ ಇಡ್ಕೋರಿ ಇಟಕೋರಿ ಯಾವಾಗರ
ಬ್ರೆಡ್
ಬ್ರೆಡ್ ಕರ್ಮಸ್ರಿ ಕಬಾಬ್ ಮಾಡಣ ಹಾಕಬೇಕಿಲ್ಲರಿ ಚಂದ ಟೇಸ್ಟ್ ಬರ್ತದ ರೀ
ಹೌದ್ರಿ
ಆದ್ರೆ ಸ್ವೀಟ್ ಬರ್ತೈತ್ರಿ ಫಸ್ಟ್ ಫಸ್ಟ್ ಗೆ
ಹಾ ಸ್ವೀಟ್ ಹಂಗೆಲ್ಲ ಅಂದ್ರ ತಿನ್ನಲ್ರಿ ನಿಮ್ ಅಣ್ಣ ಬೈತೆನಾ
ಹ್ಮ್ ಅಂದ್ರೆ ಏನ್ ರೀ ಅದ ಅದು ಚಿಕನ್ ಸಿಕ್ಸ್ಟಿ ಫಾಯಿ ಅದು ಹೊರಗಡೆ ಏನ ಅಂತಾರಲ್ರಿ ಅವ ಯಾವ ಸಿಕ್ತಾವಲ್ರರಿ
ಹಾ
ಮತ್ ಅದ್ರಾಗ ಹಂಗೆ ಇರ್ತದ್ರೀ ಮತ್ತ ಅದ್ ಏನ್ ಅಂತಾರ ನೋಡ್ರಿ ಕೆ ಎಫ್ಸಿದಾಗ ಮತ್ ತ್ತ ಮ್ಯಾಲ ಸ್ವೀಟ್ ಮತ್ ಹಿಂಗಗೆ ಇರ್ತದ್ರೀ ಇವ್ನೇ ಹಾಕ್ತಾರ ಮ್ಯಾಲ
ಅಂದ್ರೆ ಸಾಲ್ಟೆಡ್ ಬ್ರೆಡ್ ಮಾಡಿ ಇಟ್ಕೋಬೇಕ ನೋಡ್ರಿ
ಹಾ
ಬ್ರೆಡ್ ಮಾಡಬಾರ್ದ ಸಾಲ್ಟೆಡ್ ಬ್ರೆಡ್ ಮಾಡಿ ಇಟ್ಕೋಬೇಕು ಅಂದ್ರೆ ಆಕ್ಬಹದು ಮೋಸ್ಟ್ ನಮ್ಮ ಮನ್ಯಾಗ ಆ ಸ್ವೀಟ್ ಸ್ವೀಟ್ ಆದ್ರ ತಿನ್ನೊಂಗಿಲ್ಲ
ಹೌದ್ರಿ
ಒಟ್ಟ ಯಾವ್ದ್ ಅಡಗಿಗ ನಾವು ಸ್ವೀಟ್ಸ್ ತಗಲಸಲ್ಲ ಸ್ವೀಟ್ ಸ್ವಲ್ಪ ಸಿಹ ಹತಿತ್ ಅಂದ್ರ ಆಯ್ತ ಉಣಂಗಿಲ್ಲ ಯಾರು ಆದ ಕೆಲೊಬ್ಬ್ರ ಮನ್ಯಾಗ್ರಿ ಕೆಲೊಬ್ರ ಮನ್ಯಾಗ ಬೆಲ್ಲ ಹಾಕ್ತಾರ ಸಕ್ರಿ ಹಾಕ್ತಾರ
ಹಾ ರೀ ಬೇಕನ್ ಅಲ್ಲ ರೀ ಪಲ್ಯಕ ಸಾರಿಗೆ ಏನ್ ಮಾಡಿದ್ರನು ಒಂದ್ ಸ್ವಲ್ಪರ ಬೆಲ್ಲ ಹಾಕತಾರ ರೀ ಐರನ್ ಸಿಗ್ಬೇಕು ಅಂತ
ಹ್ಮ್ ನಮ್ ಮನ್ಯಾಗ ಹಂಗಗೆಲ್ಲ ತಿನ್ನಂಗಗಿಲ್ಲ ರೀ ಬೈದರ ಸ್ವೀಟೇ ತಿನ್ನಲ್ಲ ಒಟ್ಟ ಹ್ಮ್ ಶಿಸಿ ಹಚ್ಚಿ ತಂದ್ರ ನಿಮ್ಮಣ್ಣ ಬಡ್ಡಿ ಗೆ ಉಣ್ಣಗಿಲ್ಲ
ಈ ನಮ್ಮತ್ರನ ಹಂಗೆರಿ
ಹ್ಮ್
ಹ್ಮ್
ಅದು ಸ್ವಲ್ಪ ಉಳ್ಳಾಗಡೆ ಜಾಸ್ತಿ ಹಾಕಿದನ ಅಂದ್ರ ಸ್ವಲ್ಪ ಸಿಕ್ ಸಿಕ್ ಕತ್ತದ್ ನೋಡ್ರಿ ಹ ಹಂಗ ಕತ್ತ ಅಂದರು ಬಿ ಉಣಂಗಿಲ್ಲತ್ತ ಸ ಅದಕ್ಕ ಉಳಗಡಿನ ಜಾಸ್ತಿಾಕಲ್ಲ ಉಳಗಡ್ ಹಾಕಿ ಸ್ವಪ ಸ್ವೀಟ್ ಸ್ವಟ್ ಅನ್ನ
ನನಗ್ ಮೊದಲ್ ಅಡಗನೇ ಮಾಡ ಬರ್ದಿಲ್ ಉಳ್ಳಳಾಗಡ್ಡೆ ಜಾಸ್ತಿಗಿ ಮಾಡ್ತಿದ ರೀ ಸ್ವೀಟ್ ಸ್ವೀಟ್ ಆಗ್ತಿತ್ರಿ ಮೊದಲ ಅಡೆಿಗೆ
ಹ್ಮ್ ನಂಗಾದ್ರೂ ಉಣಂಗಿಲ್ಲಲ್ವ ನಮ್ಮ ಮನೆಗ್ ಬೈತರ್
ಹ ಹ್ಮ ಹ್ಮ್
ಹ್ಮ್ ಅದಕ್ಕೆ ನೋಡಿ ಹಾಕ್ತೀ ನಿಮ್ ಬಟ್ ಯಾವದಕ್ಕು ನಮ್ಮ್ ಮನ್ಯಾಗ ಸ್ವೀಟ್ ಯೂಸ್ ಮಾಡಲ್ಲ ಹಿಂಗ ಇವರು ಬಡಗಿರ್ ಮಂದಿ ಮತ್ತೆ ಈ ಇವರು ಲಿಂಗಾಯತ್ ಅವರು ಇರ್ತಾರಲ್ರಿ ಬರೀ ಯ ಅಡ್ಗನಾಗ ಅಡ್ಗಿನಾಗಗ್ಲಿ ಬರೀ ಬಲ ಹಾಕ್ತಾರ ನೋಡ್ರಿ ಅವ್ರು
ನೋಡ್ರಿ
ಹ್ಮ್ ಬೆಲ್ಲ ಬೆಲ್ಲನೇ ಹಾಕ್ತಾರ ನೋ ಬೆಲ್ಲ ಸಕರೆ ದೋಸೆ ಮಾಡ್ತಾರಲ್ರರಿ ದೋಸೆದಾಗ ಚಟ್ನಿ ಮಾಡ್ತಾರಲ್ಲಾ ಚಟ್ನಿದಾಗ ಸಕ್ರ ಹಾಕ
ಹ ನೋಡ್ರಿ ಇಲ್ರಿ ಮತ್ತ ನಮ್ಮ ಮಮ್ಮಿ ಅಕ್ಕ ಮತ್ತಕ್ ಫೋನ್ ಹಚ್ಚಕತ್ತಾದ್ರಿ ಅಮ್ಮ ಮತ್ತೆ ಚಕತಾಳ್ರಿ ಹಾ
ಹಾ ಹಾ..
ಛಿ.